ಹಲೋ
ಹ್ಮ್ ಸ ಹ್ಮ
ಹಾ
ಹ ಚ ಆರಾಮೇ ರಾಜ ಅವರ
ಹ್ಮ್ ಆರಾಮದ ನೋಡು ಚಂದ್ರು
ಹ್ಮ ನ ತವ್ರ
ಹಾ ರೀ
ಊರ ಮಳಿ ಬಳಿ ಬಳಿ
ಊರಂದ ಬೆಳಿ ನಡದ್ ನೋಡ್ರಿ ಮಳಿ ಬೆಳಿ
ಹಂಗ ಹೆಂಗಂತಾರೀ ನಿಮ್ ಕನ್ ದೋಸ್ತರ
ಹಂಗೆ ಅಂತಾರ ಸುಮ್ಮ ಆರಾಮ ಆರಾಮದನ್ ಅಂತಾರ
ಹ
ಹಾ ರ
ಓದದ ಅದು ಹೆಂಗ್ ಮಾಡದದ್ರೀ
ಓದದ ಏನ್ ಓದೋದ ಏನಿಲ್ರಿ ಸುಮ್ಮ ಇನ್ ಮ್ಯಾಗ ಸುಂಬ್ ಬಂದಿವ್ ನೋಡ್ರಿ ತಂಪ ಗಾಳಿಡದದ
ಚ
ಹಾ ರೀ
ನಿಮ್ ಕಾಲದಾಗ ಮನ್ನಿ ಪರೀಕ್ಷೆ ಮಾಡ್ರಿ
ಯಾರ್ು ಕೂಡ ರೀ ಯಾರು ಕೂಡ ಪರಿಚಯ ಮಾಡಿರಿ
ಅಲ್ಲ ಪರೀಕ್ಷೆ ಪರೀಕ್ಷೆ ಹ ಪರೀಕ್ಷೆ ನಾನ
ಹ್ಮ ಹ್ ಹ್ಮ ಯಾವ ಪರೀಕ್ಷೆ ರೀ
ವಾರ್ಷಿಕ ಪರೀಕ್ಷೆ ಏನ್ ಅಂತ
ಹೌದೌದ್ರಿ ಬಂದವ್ರಿ ವಕ್ಷ ವಾರ್ಷಿಕ ಪರ ವಾರ್ಷಿಕ ಪರೀಕ್ಷೆ ಅಲ್ರರಿ ಮಧ್ಯಾಂತರ ಅಂದ್ರ ನಡವಕೆಂದ್ರೀ
ಹ್ಮ್ ಹ್ಮ್
ನಡ್ಬಕ್ ಅಂದ್ರ ಈಗ ಸಮ್ ನಡದ್ರ ಎರಡನೇ ಸಮ್ ನಡದ ಎರಡನೇ ಸಾಮನ ನವರ್ಕನ್ ಪರೀಕ್ಷೆ ನಿದೆ
ಹೌ ಹ್ಮರ ತಿರಿ ಪೇಪರ್ಬ ಎಲ್ಲ
ಏನ್ ಇಲ್ರರಿ ಸುಮ್ ಏನ್ರ ಬರ್ದು ಬರ್ತರಿ ಈಗ ಒನ್ನೇ ಪೇಪರ್ ಮುಗತಾರ ಸುಮ್ ಏನ್ರ ಬರ್ದು ಬರ್ತಾರೆ ಹ ಒತ್ತ ಶಾಮರ ಹೇಳ್ಬಿಟ್ಟಾರೆ ಹತ್ತೊಂಬತ್ತು ಮಂದಿ ಪಿ ಎಲ್ಗಾರತ್ ಹೇಳ್ಬಿಟ್ಟ್ರ
ಯಾವ ಯಾವೇ
ಎಮ ಡಿ ಸಿ ೀೀ ಎಮ್ ಡಿ ಸಿ ನಾತ್ರ ಹತ್ತೊಂಬತ್ ಮಂದ ನಾವವು ಬದೇನ್ೀ
ಹೌದ್ರೀ
ಹ್ಮ್
ಸ್ಧಾರ್ಥರ್
ಸಿದ್ಧಾರ್ಥ ಅವ್ರ ಸ್ವಲ್ಪ ಕೆಲ್ಸ ನಡದಾರ ಅವ್ರದ ಸ್ವಲ್ಪ ಇಲ್ಲಿ ಅಂದ್ರೆ ಅವ್ರದು ಏನೋ ಬಿಸ್ನೆಸ್ ಆದ್ರೂ ಅವ್ರದುು
ಹೌದುದ.
ಹಾಂ ಅದೇನು ಯಾವುದೋ ಬಿಸ್ನೆಸ್ ಆದ್ರೆ ನನ್ಗೆ ಬರಲದ ನ.
ನ ಮರ ಇಲ್ಲ.
ಅಂದ್ರೆ ಅವ್ರದು ಸ್ವಂತ ಅವ್ರ ಮನ್ಯಾಗ ಬಿಸ್ನೆಸ್ ಹಕ ಕೊಟ್ರ.
ವಿಜಯ ದಾಸಹ ಕೊಡ್ಟ್ಟಾರೆ.
ಹ್ಮ್ ನ ಬಿಸ್ನೆಸ್ ನಡದ್ರ ಚಲೋತ್ತ ನಡದ ನೋ ಬಿಸ್ನೆಸ್ ನಿಮ್ದೇನ್ ನಡದ್ರೀ ನೀವೇನ್ ನಡ್ಸಿ ನೀವೇನ್ ನಡ್ಸಿರಿ.
ಏ ನಾವ ಏನಲ್ರಿ ಅದೇ. ನಾವವು ಅಲಾಮನಿ ಮಾಡ್ಕ ಅಂತ ಆರಾಮ್ ತಿರ್ಗಡ ಅತ್ತೇ ನೋಡ್ರಿ.
ಹಬ್ಬಬ್ಬಬ್ಬಬ್ಬಬ್ಬ ಜೋರ ಆದ್ರೆ ಮತ್ ನಿಮ್ದು.
ಹ ಜೋನ್ಾಗ ಅಾಮ ಸರಿ.
ಹಾ ರೀ.
ಜೂನ್ಾನ ಅವರ ಅರಾಮ ಮ.
ಅರಾಮದರ ಮನುಷಾರ ನೀವು.
ನೀವತ್ತ ಶಾಪುರಕ್ಕೆ ಹೋಗಿದ್ದೀ್ರರಿ. ಹ ಅದೇ. ನಾ ನಮ್ಮ ಇರು ಹೋಗಿದ್ದೀವಿ ಎಂಗಷ್ಟ ದಿನಕ್ಕೆ ಹೋಗಿದ್ದೀ್ರ.
ಹಾ ರರಿ ಏನೋ ಬಿ ಯಕಾಡೆ ಹ ರೀ ಚೊಲಾಗಿ. ಎಲ್ಲಿ ಎಲ್ಲಿ ನಿದರ.
ಅಲ್ಲ ಶಾಪು ಹೊಸ ಬರ್ ಬಿ.
ಹ ಹಾ ಅಂದ್ರೆ ಎಟ ರೂಪಾಯಿ ತಗೊಂಡ್ರಿ.
ಐವತ್ ರೂಪಾಯಿ ರೀ.
ವತ್ತು ರೂಪಾಯಿ ಯಕ್ರಸ್ ಯಗಿತ್ತಲ್ರರಿ.
ಚಲೋ.
ಯಂಗ್ಯಾಂಗ ರೀ ಯ ಹಾಕ.
ನೋಡ್ರಿ ಆಾಕಿದ್ದ್ರೀ.
ಹಾಕಿದ್ರರಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ತ ನಿ ಬಂದ್ರೆ ಅಂದಂಗ ಯತ್ರಿ.
ಹೌದ.
ಹ್ಮ್ ಹ್ಮ್ ಹ್ಮ್ ಮಾತ್ರ.
ಆರಾಮ ಅದೇ ರೀ ಎದ ಎಷ್ಟಿಂದ ಬಂದಿವ್ರರಿ ಮತ್ತ ನಾಳೆ. ಇದಕ್ ಹೋಗಬ್ರೀ ಹೊಲ್ಕ್.
ಹೊಲಕ ಏನ್ ಹೊಲ್ದಾಗ ಎನ್ ಬಿಿತ್ತಿರ.
ಒಂದ ಏನಲ್ರಿ ಮಳಿ ಬರ್ಲಾ ಇದದಾಗಜ ಊರಿ.
ಕಖರೆ ಕರ ನೋಡ್ರಿ ಈಗೆಲ್ಲ ನಮ್ದೇ ತಪ್ಪದ್ರಿ ಏನ ಹೇಳ್ರಿ.
ನಮ್ಡೆನ್ ತಪ್ಪದ್ರಿ.
ನಮ್ದೇ ತಪ್ಪ್ರೀ ಈಗ ಪರಿಸರಕ್ ನಾವ್ ಹಾನಿ ಮಾಡೋದಂದ್ರ ಪರಿಸರ ನಮ್ಗ್ಯಾಾಕ ಮಣಿ. ಕೊಡ್ತ ರೀ.
ಹ್ಮಾ ಹ.
ಹ್ಮ್ ಈ ಪರಿಸರಕ್ಕೆ ಚಲೋ ನೋಡ್ಕೊಂಡು. ಪರಿಸರಕ್ಕೆ ಚೊಲೋ ನೋಡ್ಕೊಂಡುಂದ್ರ ಆ ಪರಿಸರ ನಮಗೆ ಚಲೋ ನೋಡ್ಕೊತ ರೀ.
ಹ್ರಿ ನಾವು ಹಏನ ಗೊತ್ತನ್ರಿ. ಹೊಲ್ದಾಗ ಒಂದ್ ಎರಡ್ ಗಿಡಗಳು ಇದ್ವು ಅಂದ್ರ. ಅದು ಹೊಲಕ್ಕ ನಮ ಬೆಳಿಗಿ ನ ಎತಂತಸಿ ಗಿಡಗಳು ಕಡ್ದ ಬಿಡ್ತವ್ರಿ. ಕರಿ ಕೂಡಲ್ಲ ಅದು ಕೂಡಲ್ಲ ಅಂತ. ಹ ಕಡ್ದ ಉಡ್ತಿ. ಇದ್ರ ಇವಾಗಿದ್ರೆ ಮಳಿ ಬಾ ಅಂದ್ರೆ ಹೆಂಗ ಬರ್ತದ ಈ ಗಿಡ ಗಂಟಿ ಇದ್ರ ಮಳೆ.
ಹ ಹೌದ್ರಿ ಈಗ ಮಳನೇ ಬರಲ್ರಿ ಈಗ ಹೆಂಗ ಬರತ್ತಾರ ಮಳಿ ಹೇಳೋ್ರಿ.
ಹೌದ ಎಲ್ರ ಚಂದ್ರ ಅವ್ರ.
ಹ ರಿ
ಹಾ ರೀ
ಅಲ್ಲ ರೀ ಮಳೆ ಬೆಳಿ ಹೆಂಗ್ರೀ ಮುಂದವನ
ಹ ಮತ್ ಪೂಂದ ನ್ ಮಾಡಕ್ ಬರಲ್ರರಿ ಈಗ ಮನುಷ್ಯ ಒಂದ್ ಸತಿ ತೊಕೋಬ್ರ ನಾ್ನ್ ನಾ್ ಮನ್ಷ್ಯ ರಕ್ರೆ ತಳ್ಕೊಳದಾಗ್ಯವ್ರೀ ನಾವವು
ಹೌದ್ರಿ ಈ ಅಂದ್ರ ವಯಸ್ಸಾದ್ರ ಏನ್ ಮಾಡಲ್ರಿ ಅಂದ್ರು ಮಧ್ಯಮ ವರ್ಗದರು ಎಲ್ಲ ನಾವು ಚಲೋ ಮಾಡಿ ನಾವವು ನೋಡ್ಕಂತ ಹೋದ್ರರು ನಮ ಮುಂದು ನಮ್ಮ ಹುಟ್ಟ ಮಕ್ಕಳುಗಳೆಲ್ಲ ಚರ ನೋಡ್ತಾರೆ ಇಲ್ಲ ತ್ರಿ ನಾವು ಇಪ್ಪತ್ ಇಪ್ಪತ್ತೈದು ವರ್ಷಗ ಕೆಲಸ ಹೋತವೀ
ಕರೆ ಸ ನಿಮ್ಮ ಕಲಸ್ಯ ಸತ್ಯ ಹತ್ರ ಮ
ಹ್ಞನ್ ರೀ ಅದೇ ಹೇಳತೀನಿ ನಾನು
ಈಗ ಮನುಷ್ಯ ಈ ಗುಳಲ್ಗನ್ ನೋಡ್ರಿ ಬಾಳ
ಹನ್ರಿ ಈ ಸಣ್ಣ ಸಣ್ಣ ಡ ಹೃದಯಗತತದ್ರೀ
ಹೃದಯಘಾತ ಅಪ್ಪುಘಾತ ಮತ್ತ ಅಂದ್ರ ಈಗ ಹುಕಷಿಂದ ಗಾಯ ಚ ಶ ಸಾಯದು ಸಿಗರೆಟ್ ಶೇ ಮ ದಾರು ಕುಡುದು ಸಹತವ್ರೀ ಕಂಡಪಟ್ಟ ಮಂದಿ ಈಗ ಸ ನಮ್ಮಂತವ್ರ ನಮ್ಮಂತ ರೀ ಸ ಎಲತ್ತವ ರೀ
ಹಿ ನಾ ಮನಿ ನೋಡನ್ ಶಾಪುರದಾಗ ಆ ಪಾರ ಇರದ ಎಂಟನೇ ಕ್ಲಾಸ್ ನನ್ರಿ ಗಾಂಜೆ ಒಡದತನ್ ಸಾಪುವ ಗಾಂಜಾರಿ ಓಪನು
ಏ ಅಪ್ಪ ಹಾ ಏ ನವು ತರಣ ಏನ್ ಮಾಡೇ ಮನುಷ್ಯ ಈಗ ಯಾರು ಇಲ್ರರಿ ಜಗತ್ ಸುಮಾರದ್ರಿ
ಎಲ್ಲ ಸುಂಬದ್ರಿ ಕಾಲನು ಸುಂಬದ್ರಿ
ಈಗ ಮೊದ್ಲು ನಮ್ಮ ಮುತ್ತರು ಮುತ್ತರು ಅಜ್ಜರು ಅವರೆಲ್ಲಾ ಎ ಒಂದು ನೂರು ನೂರ ಇಪ್ಪತ್ತು ನೂರ ಐವತ್ತು ವರ್ಷ ತನ ಬದುಕೇರಿ ಅವ್ರು
ಹೂ ನಮ ಮುತ್ತೇ ಮುತ್ತೇರಿ ನೂರ ನೂರ ಅರವತ್ ನೂರ ನೂ
ಹ ರೀ ಮತ್ತೆ ಹೆಯಾಂಗ ಬದುಕೇರ ಅವರು ಅವ್ರ ಹೆಂಗ್ ಬದುಕ ಕರಂದ್ರ ಜವಾರಿ ಜವಾರಿ ಅಂದ್ರೆ ಜ್ವಾಳ ಗೋಧಿ ಜವಾರಿ ಎಲ್ಲ ಜವಾರಿ ರೀ
ಹ್ಮ ಹೋಗಿ ಮಂದಿ ಅನ್ನ ತಿಚಿದಲ್ರಿ ಬರ ರೊಟ್ಟಿ
ಬರ ರಾಟ್ಟಿಯು ವಣಗಿಯ ಪಲ್ಯ
ಪಲ್ಯ ಅಂತ ತಿಂತಿದ್ರಿ ಆರಾಮ್ ಅಂತಿ ನಾವು ಈಗ ಬರೀ ಅಣ್ಣ ಬಿಟ್ಟ್ರ ಮತ್ ತಿನ್ನಂತ ಏನ್ ತಿನ್ನಲ್ರಿ ರೊಟ್ಟಿ ತಿನ್ನಂದ್ರು ಆಲಲು ಬಾನೆ ತಗೊಂತಾರ ಚಾಪ ಪ ಏನಿಲ್ಲ ಈಗ ಚಪ್ಪತ್ತಿನ ತಿನಲ್ ಒಂದ್ ತಿನ್ಬೇಕ ಒದ್ದಾಡ್ತಾರ
ಕರ್ ಕ ತಿನ್ಬಕ ಅವ್ರ ಒದ್ದ್ಯಾಡ್ ಸಾಯ್ತರ್
ಒಂದಲ್ಲ ಯಾಡ್ ಚಪಯತು
ಹ್ಮ್ ಅದಿಕ್ಕೆ ಈ ಇತ್ತೀಚಿನ ಹುಡುಗರ ಲ್ಲ ನಲ್ವತ್ತಕ್ಕ ಐವತ್ತ ಕ್ಕ ಹದ್ನೆಂಟಕ ಹನ್ನೆರಡಕ್ಕ ಹಿಗೆ ಸಲತ್ತ ನೋಡ್ರಿ ಹುಡುಗರು
ಹಏನ್
ನ್ ಮೂಡದ ರೀ ಮನುಷ್ಯ
ಅದಕ್ಕೆ ನೀವನು ಹೊರಗಿನ ತಿನ್ನಕ್ ಹೋಗ್ಬಾಡ್ರಿ ಜಾಸ್ತಿ
ಕರೆ ಕರ ಇಲ್ರಿ ನಾವು ತಿನ್ನತಿಲ್ರಿ
ರ ಕಣ ಮಾಡ
ಅದೇ ನೋಡ್ರಿಮ್ಮ ನೋಡತೇನ್ರಿಿ ಮತ್ ಹೊಗಿಂದು ಅಂದ್ರ ಈಗೂ ಏನ್ ಮನನ್ ತಿಂದರುನು ಅಟ್ಟೇರಿ ಹಯ ಅದ್ರೀ ಜವಾರ ಇಲ್ರರಿ ಬರಿೀ ಹೈಬ್ರಿಡ್ ಅದಾವ್ರೀ
ಹ್ಮನ್ೀ ಮನ್ಯಾಗಿದ್ರ ಎಲ್ಲ ಅದೇ ಅ ಅವಗಿನಂಗ ನಮ್ ಮು ನಮ್ಮ ಮನ್ಯಾಗ ಇತ್ರಿ ಗಾಣ ಐತ್ರಿ ಅದ ಶೇಂಗ ಗೀಷನ್ ಗಿರೀಶ್ ಗೀಷನ್ ಇದು ಮಾಡ್ತಾರಲ್ರರಿ ಹ್ಮ ಅದು ನಮ್ಮ ಮನಗೆ ಅದು ನಮ್ಮ ಮನ್ಯಾಗ ಇತ್ರಿ ಹಳಿ ಮನ್ಯಾಗ ನೀವಾಗ ಅದು ಇವಿನ ಕಾಲದ ನಾವೇ ಹಾಕಲ್ರಿ ಅದ್ರ ಕಾಣದಾಗ ಎಣ್ಣಿ ಮಾಡಲ್ ಶ ಹೆಂಗ ಹಾಕಲ್ಲದ್ರ
ಕರೆ ಕರೆ ಶ ಗಾಣದಾಗ ಶಂಗದಹಣ್ಣ ಔಡ್ಲೆ ಹಣ್ಣಿ ಮತ್ತ ಸೋಯಾಬೀನ್ ಎಣ್ಣಿ ಅವೆಲ್ಲಾ ಮಾಡ್ತೀರಿ ಅಂದಂಗ ಐತ್ರಿ ಅದ್ರ
ಹ್ಮ್ ಆದ್ರ ನಮ್ ನಮ್ಮ್ಾಯಿ ಎಲ್ಲ ಅಂತ ಆದ್ರ ಮಾಡ್ಯಾ್ರಿ ಮನ್ಯಗೆ ಯಾಕಂದ್ರೆ ನಮ ಸ್ವಲ್ಪ ದೊಡ್ಡ ಮನೆ ದೊಡ್ಡ ಮನ ಅಂದ್ರೆ ಊರಾಗ ದೊಡ್ಡ ಮನ ಅಂತ ಅಂದ್ರ ಜಜಗ್ಗೆ ಮಂದಿರ್ತವಿೀ ಮ ನವು ಏನಿಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತಾರು ಜನ ಇ ಇರ್ತೀ್ರಿ ನಾವು
ಹಾ ಸುಮ್ಮನೆ ಮತ್ ಹೊರಗಿಲ್ಲ ಸಿನಿ ಎಣ್ಣಿ ತರ್ಸೋದ ಅದತ್ತ ಗಾಣನೇ ಇಟ್ಬಿಟ್ಟು ್ರಿ ಗಾಣದಿಂದೆ ಎಣ್ಣಿ ಮಾಡ್ತಾರಂದಗೆ
ಗಾಣದ್ರಿಂದಾನೇ ಹೆಣ್ಣಿ ಮಾಡ್ತಾ ಇದೀಲ್ಲಿ
ಹ್ಮ್ ಹ್ಮ ಹ್ಮ
ಈ ನಾವೇ ತರ್ಸಲ್ರಿ ಹುಡುಗಾಡಿ ಎಣ್ಣಿ ಪಾಮ ಎಣ್ಣಿ ಆ ಎಣ್ಣೆ
ಹ್ಮ್ ಸಸವ ಬಂದರ ಸನ್ಫ್ಲವರ್ ಎ
ಸಂತರ ಗಂತ್ರ ರೀ ಅವ್ ಏನ್ ಹೆ್ಣಿ ರೀ ಎಲ್ಲಾ ಆಟ ಬರೀ ಹೃದಯ ಹೃದಯ ಅಂತಂದ್ ನೋಡ್ರಿ
ಹ್ಮ ಹೃದಯ ಅಪಘಾತ ಪ್ಲೇಂದ ಬಾಳ ಮಂದಿ ಸಾಯಾಲ ಹತ್ತಾರ ನೋಡ್ರಿ ಮತ್ತತ್ ಮ ಪುನತ್ ರಾಜ್ಕುಮಾರ್ ಸತ್ರು ನೋಡ್ರಿ ಅಪ್ಪು ಅಪ್ಪ ಅಂತರ ಉಂಟು
ಎೂಪ ನಾವ್ ರೀಸೆಂಟ್ಗ ಅಂದ್ರೆ ಈ ಇದೇ ಇದೇ ತಿಂದಾಗ ನಮ್ಗ್ ಬೇಕಾದ್ರ ಮೂವರು ಅದೇ ಆಗಿದ್ರು ಹತನೇ ಆಗಿದ್ರ
ಹ ೃದಯಗ ಆತಾಗಿ ತೀರ್ಕೊಂಡ್ರ ಅನ್ನಾಗಯತ್ರಿ
ಹಏನ್ೀ
ಏನ್ ಮಾಡದ್ರ ಮನುಷ್ಯ
ಹ್ಮ ಈಗ ಇರ್ತಾರ ಇನ್ನೊಂದ್ಸಲ್ಪ ಇರ್ತಾರ
ಹ್ಮ ಹಾ ಅದೇ ಯಾವ್ದ್ರ ಇದ್ದ ಈಗ ಈಗ ಇದ್ದವ್ರೀ ನಮ್ ಮುಂದಿನ ಕ್ಕ್ಷಷಣ ಏನತ್ ಗೊತ್ತ ಆಗಲ್ರಿ ಹೆಂಗ ಹಣೆ ಬರದಾಗಿ ಏನ್ ಬರದ ಏನ್ ಸುದ್ದಿ ಅವ್ರಿಗೆ ಅವ್ರಿಗೆ ಗೊತ್ತಲ್ರಿ
ಮೋಗುತ್ತೆ ಜ ಗೊುತ್ತೆ
ದೇವ್ರ ಗೊತ್ತೀ ಈಗ ನಾ ಈಗ ನಿಮಿಷ ನಿಮಿಷ್ ಇದ್ದಂಗ ನಿಮಿಷ್ ಇರಲ್ರರಿ
ಹಂಗೆದ್ ನೋಡ್ರಿ
ಹ ಅರವತ್ತು ಸೆಕೆಂಡ್ ಅರವತ್ತು ಸಮಯ ಅರವತ್ತು ಸೆಕೆಂಡ್ ಮುಗಿಯೋಣ ಮನುಷ್ಯ ಇರ್ತ ಇರ್ತಾನ ಇಲ್ಲ ಇರ್ತಾನ ಇಲ್ಲ ಅಂತ ಗೊತ್ತೇ ಆಗಲ್ರರಿ ಮತ್ತ
ಹ
ಗಪ್ ಚುಪ್ ಗಟ್ಟಕ್ ಕಂದ್ ಬಿಿಡ್ತಾರೀ ಮತ್ತ ಆಯ್ತ ಆಯ್ತರಿ
ಕ್ಕರ್
ಹ್ಮ್ ಹ್ಮ್ ಸ ಸ್ವಲ್ಪ ಆರಾಮ್ಯ್ರ ಮತ್ತ
ಹಾ ಆರಾಮ್ದೇವ್ರೀ
ಆಯ್ತಾಯಯ್ತ್ರರಿ ಆ್ಯಂಬುಲೆನ್ಸ್ ತೋ್ರ ಸ್ವಲ್ಪ
್ಮ ಹ
ಜೋ್ರೋ
ಹ್ಮ
ಏನ್ರೀ ಇದು ಗೊತ್ತ ಹಾ ಗೊತ್ತ್ರಿ ಹೇಳ್ರಿ ಒನ್ ನಿನಟ್ ಒನ್ ನಿನಟ್ ಹಾ ಅಷ್ಟೇ ಹಾ ರ ತಸವಪಮೇಲೆಿಸತ ರ